ಹಲೋ
ಹಲೋ
ಕೇಳಸ್ತದ
ಹಾ ಕೇಳಸ್ತ
ನಷ್ಟ ಆಯ್ತಾ
ಏನಲ್ಲಾ ಮಾಡಕ್ ನಿನ್
ಉಟಾಯ್ತು ದೂರೈಸತ್ತು
ರೈಸ ಏನ್ ಮಾಡಕ
ಏನು ಇಲ್ಲಣ ಇಲ್ಲಿ ಹೊರಟ ಕುಂತಿದೀವಿ ಸುಮಮ್ಮನೆ ಇಲ್ಲ ಹೊರಗಡೆ ಸ್ಟೇಡಿಯಂ್ ಹತ್ರ
ಹ
ಗ ಸ ಜಾಕ ಮಾಡ ನಮ್ದಾ
ಹಾ
ನಮ್ದು ಗುಲ್ಬರ್ಗ
ಹ್ಮ
ಮತ್ತೆನ್ನಡದ ಸಮಾಚಾರ
ಏನೆಲ್ಲ ನೋಡಪ್ಪಾ ಹೇಳಳ್ಬಕ್ ನೀವು ಎಕ್ಸಾಮ್ ಅದವೇನು ನಿನವು
ಹಾ ನಾಳೆ ಎಕ್ಸಾಮ್ ಇದ್ದೇವೆ ಅಂದ್ರೆ
ಮತ್ತ
ಮತ್ತ ಈಗ ಹೊರ ಹೊರಗಡೆ ಚಾ ಕುಡ್ಲೆಕ್ಕೆ ಹೋಗ್ಬೇಕು
ಹ್ಮ್
ನಡ್ಕೊಂತ ಹೊತ್ತೇನ್
ಹಾ ಸುಮ್ಮನೆ ಹಂಗೆ
ಹ್ಮ ಹಾ ಅಲ್ಲಿ ಆಷ್ಟಲ್ದಾಗ ಕೊಡಲ್ವಾ
ಅಷ್ಟಲ್ಲಿ ಈವ್ನಿಂಗ್ ಟೈಮ್
ನನ್ನಂಗ
ಹಾ ಮತ್ತೆ ಅಣ್ಣ ಏನನ್ ಅಷ್ಟ ಬತ್ತ ನಿಮ್ದು
ನಾವು ರೈಸ್
ಹಾ ಹ್ಮ
ಹ್ಮ
ಮತ್ತೆ ಎಲ್ಲಾದ್ರರು ಟ್ರಿಪ್ಪಿಗೆ ಹಂಗ ಹೋಗ್ಬೇಕಾ
ಟ್ರಿಪ್ಪ ನಾ ಎಲ್ಲ ತಿರುಗೇಡೆ ಬಂದಿವಿಪ್ಪ ಏನ್ ಏನ್ ನೋಡೋದ ಏನಿಲ್ಲ
ಹಾ ಹಾ
ಹ್ಮ್ ನೀವ್ ಹೋಗ್ಬೇಕೇನ್
ಹಾ ಈಗ ಹೋಗ್ಬೇಕ್ಂತ ಪ್ಲಾನ್ ಮಾಡಿ ವಿ ಎಕ್ಸಾಮ್ ಮಗೆದು ಫ್ರೆಂಡ್ಸ್ ಗುಡೆ ಇಲ್ಲೇ, ಚಿಕ್ಕ ಚಿಕ್ಕಮಂಗ್ಳೂರ್ ಸೈಡ್. ..
ಹ್ಮ್, ಹ್ಮ್, ಎಸ್ಟು, ಜನ. ..
ಇದ್ರೂ ಒಂದು ಅರವತ್ತು, ಜನ ಆಗಬಹುದು. ...
ಯಾರು, ಕ್ಯಾನ್ಸಲ್, ಮಾಡಲ್ಲ ಅಲ್ವಾ? ..
ಅವರೇ, ಬಟ್ ಅವ್ರರು ಒಬ್ಬ, ಒಬ್ಬರಿದ್ದರು ಕ್ಯಾನ್ಸಲ್, ಮಾಡ್ರೆ ನಡೆಯುತ್ತೆ ಬಟ್. .. ಮೋಸ್ಟ್ಲಿ ಒಂದು ಮೂರು ನಾಲ್ಕು ಜನ ಕೆಲಸ ಮಾಡಿದ್ರೆ ಬಹಳ ಇದಾಗುತ್ತೆ. ..
ಹ್ಮ್, ಹ್ಮ್. ..
ನೋಡ್ಬೇಕು, ಯಾರ್, ಬರುತ್ತಾರೆ, ಯಾರಿಲ್ಲ ಅಂತ ಲಾಸ್ಟ್. .. ಮತ್ತೆ ಹೇಳಬೇಕು ಅಂತ ಇದು ಮಾಡ್ತಾರೆ. ..
ಹಾ. ..
ಎಕ್ಸಾಮ್ ಮುಖದ ಮೇಲೆ ನೋಡಬೇಕು ಯಾರು ಬರ್ತಾರೆ ಇಲ್ಲ ಅಂತ? ..
ಹ್ಮ್, ಹ್ಮ್. ..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
ಏನ್, ನೀವೇನ, ಲೀಡರ್, ಟ್ರಿಪ್ ಲೀಡರ್! ..
ಇಲ್ಲ, ನಾವೊಬ್ಬ ಫ್ರೆಂಡ್ ಇದ್ದಾನೆ ಗಿಡ್ಡ ಅಂತ! ..
ಯಾರು? ..
ಗಿಡ್ಡ ಅಂತ ಒಬ್ಬ ಫ್ರೆಂಡ್ ಇದ್ದಾನೆ. .. ಹಾ, ಅವನೇ, ಲೀಡರ್. ..
ಹ್ಮ್. ..
ನಾವು ಸುಮ್ನೆ ನೋಡ್ತಾ ಇರ್ಬೇಕು ಇನ್ಫಾರ್ಮೇಶನ್, ಅವೆಲ್ಲಾ ಕಲೆಕ್ಟ್ ಮಾಡಬೇಕು. ..
ಹ್ಮ್, ಹ್ಮ್, ಅಲ್ಲ ಮಂಗಳೂರು, ಅಷ್ಟೇನಾ ಟ್ರಿಪ್ ಮತ್, ಬೇರೆ ಕಡೆ ಹೇಳು? ..
ಇಲ್ಲ, ಚಿಕ್ಕಮಂಗಳೂರು. ..
ಹಾ. ..
ಚಿಕ್ಕಮಂಗ್ಳೂರ್, ಆದ್ರೆ ಅಲ್ಲೆಲ್ಲಾ! ಪ್ಲೇಸಸ್ ಇದೆ ಒಂದು, ಫೋರ್. .. ಫೈವ್, ಪ್ಲಸಸ್, ಇದೆ. .. ಅದೇ, ಬಿಟ್ರೆ ಮತ್ತೆ, ಇಲ್ಲಿ ಉಡುಪಿ. .. ಅಲ್ಲಿ, ಒಂದು ಇಸ್ಲೆಂಡ್ ಇದೆ ಗೊತ್ತಾ? ಹ ಯಲ್ಲಂಡಿ, ಇದೆ ಒಂದು ಉಡುಪಿಯಲ್ಲಿ. .. ಹ, ಸೆಂಟು, ಏನೋ, ಇದೆ ಒಂದು ಹೆಸರದು? ..
ಹಾ, ಗೊತ್ತು. ..
ಹ್ಮ, ಹಾ, ಹೌ ಕಾರ್ಟ್, ಅಲ್ಲಿ ಹೋಗ್ಕ್ಂತಿದ್ದೆ ಒಂದ್ಸಲನು. ..
ಹು, ಹು. ..
ನೋಡ್ಬೇಕು, ಇರು, ಏನಂತವ್ರೆ ಅಂತ? .. ಓಹೋ, ನೀವು, ಹೋಗಿದಿರ? .. ಹು, ಹ. ..
ನಾವು, ಎಲ್ಲಾ, ಹಲ್, ಕರ್ನಾಟಕ ಟ್ರಿಪ್. .. ಒಹ್,, ಹೋಗಿ ಬಂದಿದ್ದೀ. ..
ಅಲ್ಲ ಫ್ರೆಂಡ್ಸ್ ಅವರ ಫ್ಯಾಮಿಲಿನಾ. ..
ಫ್ರೆಂಡ್ಸ್, ಜೊತೆ. ..
ಒಹ್. ..
ಹ್ಮ್ ಫ್ಯಾಮಿಲಿ ಜೊತೆ ಹೋದ್ರೆ! ಅಷ್ಟ್ ಮಜ ಇರಲ್ಲ. ..
ಹೌದೌದೌದು, ಕರೆಕ್ಟ್ಸ್, ಗೈಸ್ .. ಮತ್ತೆ, ಇವರು ನಿಮ್ಗೆ ಮನೋಜ್ ಅವರು ಗೊತ್ತ? .. ಮನೋಜು, ಕುಮಾರ್. ..
ಇಲ್ಲ, ಗೊತ್ತಿಲ್ಲ? ..
ಹೂ, ಹೂ, ಮತ್ತೆ ಸಂಗು? ..
ಸಂಗುನು, ಗೊತ್ತಿಲ್ಲ? ..
ಹ್ಮ್, ಹ್ಮ್ಮ್, ಅವರೆಲ್ಲ, ನಮ ಫ್ರೆಂಡು. ..
ಹಾ. ..
ಅಲ್ಲೇ ಇರುತ್ತಾರೆ, ರೈಚೂರಲ್ಲಿ. ..
ಹೌದಾ, ಯಾವ ಏರಿಯಾ, ಕೇಳು ಅವರದು. ..
ಯಾವ್ದ ಹೀರಿ ಅಂತ ಗೊತ್ತಿಲ್ಲ ಅಷ್ಟೊಂದು
ಹ್ಮ್ ಹ್ಮ್
ಇ ಮತ್ತೆ
ಮತ್ತೆ ಏನಲ್ ನೋಡ್ರಿ ಊರ್ಗ್ ಹೋಗಲ್ವಾ
ಅವರಿಗೆ ಈಗ ಒಂಬತ್ತನೇ ತಾರೀಕು ಎಕ್ಸಾಮ್ ಮುಗಿಯುತ್ತೆ
ಹ್ಮ್
ಒಂಬತ್ತನೇ ತಾರೀಕು ಎಕ್ಸಾಮ್ ಹಾಗ ಮತ್ತತ್ ಹದಿನಾರನ ತಾರೀಕ ಲ್ಾಬ್ ಇದೆ
ಹ್ಮ್
ಹಾಗೆಲ್ಲ ಒಂಬತ್ತನೇದು ತಾರೀಕು ಎಕ್ಸಾಮ್ ಇದಿದ ನಂತರ ಗ್ಯಾಪ್ ಇರುತ್ತಲ್ಲ ಬಾಳ ದಿವ್ಸ ಐದ್ ದಿವ್ ಆರ್ ದಿಸ
ಹ್ಮ್
ಏಳು ದಿವಸ ಯ ಒಂದ್ ವೀಕ್ ಗ್ಯಾಪ್ ಇದೆ ಅವಾಗ ಊರ್ಗ್ ಹೋಗ್ಬೇಕು
ಮತ್ತೆ ಟ್ರಿಪ್ಾಗ ಹೋಗತ್ರಿ
ಟ್ರಿಪಲ್ ಲಬ್ ಮುಗು ಮತ್ತ ಅದು ಟುಪ್ಪಿ ಎಕ್ಸಾಮ್ ಮುಗಿದ ಅಂದ್ರೆ ಮತ್ ಸ್ವಲ್ ಫರ್ಕ್ ಆಗುತ್ತೆ
ಹ್ಮ್
ಹುಡುಗರು ಬರದಿಲ್ಲ
ಜಿಮ ಗಿಮ್ ಏನು ಹೊಗಲ್ ನೀವು
ಇ ಹೋಗಿದ್ದ ನಾಒಂದ ಅ ಪೀಸ್ ಇದೆಲ್ಲ ಹಚ್ಚಿದೆ
ಹ್ಮ್
ಅಲ್ಲಿ ಒಂದು ಫೋರ್ ಮಂತ್ ಮಾಡಿದ್ದ
ಹ್ಮ್
ಈಗ ಮ ಸೆಕೆಂಡ್ ಸೇಮ್ ಸೆಕೆಂಡ್ ಸಮ್ ಒಂದ್ಸಲ ಹಚ್ಚಿದೆ
ಹ್ಮ್ ಹ್ಮ್
ಇದೆ ಸ್ವಲ್ಪ ಹಾ ಒಬನೇ ಹಚ್ಚಿದೆ ನನಗೆ ಸ್ವಲ್ಪ ಆಗ್ಲ ಇಲ್ಲ ಅದಕ್ಕಲೇ ಬಿಟ್ಟು ಕಾಲೇಜ್ ಟೈಮಿಂಗ್ ಕಾಲೇಜ್ ಟೈಮಿಂಗ್
ಹ್ಮ್ ಹ್ಮ್
ಒಬ್ಬನೇ ಹೋಗಬೇಕಲ್ಲ ಹ್ಮ್ ಅದಕ್ಕೆ
ಹ್ಮ್ ಕಾಲೇಜ್ ಟೈಮಿಂಗ್ ಏನಐತಿ ನಿಮ್ದ
ನೈನ್ ಫಿಫ್ಟಿ ಟು ಪೊರ್ ತ್ರಟಿ
ಹೌದಾ ನಮ್ದು ಸೇಮ್
ಹ್ಮ್ ಹ್ಮ್ ಹಾ ಮತ್ತೆ
ಹ ನಿಮ್ದ ಡ್ಯೂಟನಾ
ಯಲಿಗಾದ್ರೂ ಹೋಗ್ಬಕ್ಕ ಈಗ
ಎಲ್ಲಿಗಿಲ್ಲ
ಹೊರಗಡೆ
ಹೊರಗಡೆ ಹೋಗ್ಬೇಕು ಹೊರ್ಗಡೆ
ಹ್ಮ್ ಹ್ಮ್ ಫ್ರೆಂಡ್ಸ್ ಕೂಡ ಆ ಟೈಪ್ ಏನಾದ್ರೆ
ಹಾ ಅಂದ್ರೆ ಪಾರ್ಟಿ ಮಾಡ್ಬೇಕಂತ ಪ್ಲಾನ್ ಮಾಡಿದೀವಿ ಇವತ್ತು
ಹ ಹ ಹ ಹ್ಮ
ಹಾ
ಮತ್ತೆ ನಿಮ್ದು ಬಡ್ಡೇ ಯಾವಾಗ
ಬರ್ಡೇ ಸೆಪ್ಟೆಂಬರ್ ಮಂತಲ್ಲಿ
ಹ ಸೆಪ್ಟೆಂಬರ್ ನ ದೂರ ಇದೆ ಬಾ
ಹ
ನಾ ಬಾಳ ದೂರ ಇದೆ
ಹಾ ಇನ್ನು ಟೂ ಮಂತ್ಸ್ ನಿಮ್ದ ಹಾ
ನಂದು ನವೆಂಬರ್ ಅಲ್ಲಿ
ನವಂಬರ ನಿಮ್ದು ಇನ್ನ ದೂರ ಇದೆ
ಹ್ಮ್ ಮತ್ತೆ ನಿಮ್ ರಾಯಚೂರೆಲ್ಲ ಗುಡ್ಡ ಅವೆಲ್ಲ ಹೋತರ
ಹಾ ಗುಡ್ಡಕ್ಕ ಈಗ ಮತ್ ಪಾರ್ಟಿ ಅಲ್ಲೇ ಮಾಡ್ತೀವಿ ಹೊರ್ಗಡೆ ಅಂದ್ರೆ ಅಲ್ಲೇ ಗುಡ್ಡದಲ್ಲೇ
ಹಾ ಹಾ ಓಕೆ ಓಕೆ ಓಕೆ ನೀವು ಬ ಬಾರಿ ಸಿಗುತ್ತೆ ಗುಡ್ಡದಲ್ಲಿ ಹೋದ್ರೆ
ಆ ಹಾ ಇವು ನೇಚರ್ ಸಾವಿಕೊಂಡ್ ಅಡ್ಗೆ ಮಾಡ್ಕೊಂಡ್
ಹ್ಮ ಈಗ ಅದರಲ್ಲಿ ಮಾನ್ಸೂನ್ ಸೀಸನ್ ಅಲ್ಲ ಬೆಸ್ಟ್ ನಿಮ್ ಪ್ಲೇಸ್
ಯಾವ್ದ
ಮಾನ್ಸೂನ್ ಸೀಸನ್ ಈಗ ರೈನಿ ಸೀಸನ್ ಹಾ ಆ ಸಮ್ಮರ್ ಸೀಸನ್ ಅಲ್ಲಂತೂ ಹೊಳೆ ಬರ್ದು
ಹ್ಮ್
ಮತ್ತೆ
ಮತ್ತೆ ಏನಿಲ್ಲ ಇವತ್ತ ಸ್ವೀಟ್ ಇರದು ಹಾಸ್ಟೆಲ್ಲ್ಲಿ
ಇವತ್ತು ಶುಕ್ರವಾರ ಇರುತ್ತಾರೆ ನಮ್ಮ ಹಾಸ್ಟೆಲಲ್ಲಿ
ಹ ಹ ಫ್ರೈಡೆ ಫ್ರೈಡೆ ಅತ
ಹ್ಮ್
ಹ್ಮ್ ಹ್ಮ್
ಯಾರ
ಇವ್ರ ಯಾರು ಬಹಡು ಕ್ರಿಸ್ತವನ
ಆ
ಲೇ ಒಬ್ಬ ಹುಡುಗ
ಹ್ಮ್ ಹ್ಮ್ ಹಾ
ಇಲ್ಲಲ್ಲ ಇಲ್ಲಸ ಸೈಡಲ್ಲಿ ಮಾತಾಡ್ತಿದ್ರು
ಹಲೋ
ಹಲೋ ಕೇಳ್ತಾ್ದ
ಹಾ ಕೇಳ್ತಾ ಇದ
ಇಲ್ಲಿೇ ಒಬ್ಬ ಹುಡುಗ ಕೂಗ್ತಾ ಇದೆ ಬ
ಹೌದಾ ಏನಂತ ಅವನು
ಏನ ಸುಮ್ನೆ ಹೋಗ್ತಾ ಅವ್ನೆ ಗ್ರಾೌಂಡಲಿ ಇರದು ಆಚೆ ಕೊಗ್ತಾವ್ರೆ ಹ್ಮ್
ಹ
ಹ ಮತ್ತೆ
ಮತ್ತೆ ಹೇಳಬೇಕು
ಹ್ಮ್ ಹ್ಮ್
ಹಲೋ
ಹಲೋ
ಹಾ
ಕ್ರಿಕೆಟ್ ಅವವೆಲ್ಲ ಆಡಲ್ವಾ ಇಲ್ಲ ಇಲ್ಲ ಇಲ್ಲ ಇಲ್ಲ ಸ್ವೀಟ್ ಏನ ಇಲ್ಲ ನಾಳೆ
ಹ್ಮ ನಿಮ್ದು ಸೇಮಾ
ಹಾ ನಾಳೆ ಇಲ್ಲಿ ಇಲ್ಲ
ನಾವು ವಾಲಿಬಾಲ್ ಆಡ್ತೀವಿ
ಇವು ನಾಯಿಗಳು ಬೊಗಳುತಿದ್ವು ಎರಡು ಬಿಸ್ಕೆಟ್ ಹಾಕಿ ಕಳಸುತ್ತೆ
ಹೌದಾ ಅಷ್ಟ್ ರಿಚ್ ಅ ನೀವು
ಹಾ ಇದ ಒಂದು ಸ್ವಲ್ಪ ಕೆಲ್ಸ ಇದೆ ಆಮೇಲೆ ಕಾಲ್ ಮಾಡ್ತೀನಿ ಅಂತೆ